ಹಲೋ
ಕೇಳ್ಸ್ತಿದ್ಯಾ ಬ್ರೊ.
ಹೌದೌದು ಕೇಳಸ್ತಿದೆ ಹೇಳಿ.
ನಮಸ್ತೆ.
ನಮಸ್ತ್ ಹೇಳಿ.
ಟಿಫಿನ್ ಮಾಡಿದ್ರ?
ಟಿಫನ್ ಆಯ್ತು ನಿಮ್ದು?
ಹ್ಮ್ ಆಯ್ತ ಬ್ರೊ ಏನ್ ಮಾಡಿದ್ರಿ? ಹ್ಮ
ಏನ ಇಲ್ಲರೀ ಅದೇ ಏನೋ ಮಾಡಿದ್ದೆ ಹೇಳಿ.
ಹ ಎಲ್ಲಿದ್ದೀರಾ?
ಎಲ್ಲಿ ಇರನಾ ಇಲ್ಲೇ ರೂಮ್ ಅಲ್ಲಿ ಇದ್ದೆ ಹೇಳಿ.
ಹ್ಮ್
ಹ
ನಾಷ್ಟಾ ನೀವೆ ಮಾಡ್ಕೊಂತೀರಾ ಬ್ರೊ?
ಅವಾಗವಾಗ ಮಾಡ್ಕೊತಿವ್ರೀ ಅವಾಗವಾಗ್ ಮಾಡಲ್ಲ.
ಅವಾಗಾವಾಗ್ ಮಾಡ್ಕೊತೀರಿ ಅವಾಗವಾಗ ಯಾಕ್ ಮಾಡ್ಕಳಲ್ಲ.
ಏನ್ ಮಾಡೋದು ರೂಮ್ಮೆಟ್ಸ್ ಬೇಜಾರಗುತ್ತೆ ಅವಾಗ ಹೊರ್ಗಡೆ ಹೋಗ್ತಿವ್.
ಹ ಹೌದಾ ಅಂದ್ರೆ ಡೈಲಿ ಒಂಟೖಮಾದ್ರು ಮಾಡ್ಕೊಂತೀರಾ.
ಹಾ ಒನ್ ಟೈಮ್ ಮಾತ್ರ ಮಾಡ್ಕೊತೀರಿ.
ಹ್ಮ್ ಹ್ಮ್ ಅಂದ್ರೆ ನೀವು ಶಿಫ್ಟ್ ವೖಸ್ ಮಾಡ್ಕೊಬೇಕ್ ನೀವು.
ಶಿಫ್ಟ್ ಪೈಸೆ ಮಾಡ್ತಾರ ನಮ್ ಹುಡುಗ್ರು.
ಹಾ ಒನ್ ಟೈಮ್ ನೀವು ಒನ್ ಟೖಮ್ ಇವ್ನು ಒನ್ ಟೖಮ್ ನಾನನ್ ಹಂಗೆ.
ಹ್ಮ
ಹ್ಮ ಇಡ್ಲಿ ದೋಸೆ ಎಲ್ಲಾ ಮಾಡ್ಕೊಂತೀರಾ ನೀವು?
ಇಡ್ಲಿ ಮಾಡಕೆ ಇಡ್ಲಿ ಪಾತ್ರೆ ಇಲ್ಲ ರೀ.
ದೋಸೆ ಮಾಡಕ್ಕೆ ದೋಸೆ ತವಾ?
ಹಾ ದೋಸೆ ತವ ಇದೆ.
ಹಾ ಮತ್ತ್ ಮಾಡ್ಕ ತಿನ್ರಿ ಮತ್ತೆ.
ಹ್ಮ
ಇಲ್ಲಾಂದ್ರೆ ಇದು ಬರುತ್ತಲ್ರರಿ ನಮ್ ಬ್ಲಿಂಕಿಟ್ ಅಲ್ಲಿ ಹಿಟ್.
ರಿ ಹಿಟ್ಟು.
ಏ ದೋಸೆ ಹಿಟ್ಟು
ಹಾ ಹಾ ಹಾ ದೋಸ ಇಟಾ
ಹಾ ಇಡ್ಲಿ ದೋಸೆ ಇಟ್ಟು ಅದಂತ ಮಂದ್ ಮಾಡ್ಕೊಂಬೋಡ ಇವಾಗ ಅರಾಂಸೆ
ಇಲ್ಲ ಇಡ್ಲಿ ಪಾತ್ರೆ ಇಲ್ಲ ಅಂತೀನಿ ಇಡ್ಲಿ ಮಾಡಕಾಗತ್ತೆ ಅಂದ್ರ ಹಂಗೆ
ಇಡ್ಲಿ ಅಲ್ಲಾ ದೋಸೆ ಮಾಡ್ಕಳಿ ದೋಸೆ.
ಹಿಟ್ ಮಾಡ್ಕೊಂತೀವ್ರೀ ದೋಸೆ ಮಾಡ್ಬೇಕು ಅನ್ಸಿದ್ರೆ ಹಿಟ್ ಮಾಡ್ಕೊಂತೀವಿ.
ದೋಸೆ ಮಾಡ್ಕೊ ನೀವೇ ಮಾಡ್ಕೊಂತಿರ ಹಿಟ್ಟು?
ಹಾ
ಹಾ ಮಾಡ್ಕಳಿ ಮಾಡ್ಕೊಳಿ
ಹ
ಅಲ್ಲ ಬ್ರಾ ಮಳೆ ಬಳ್ಳೆ ಹೆಂಗಿದೆ ನಿಮ್ಊರ್ ಕಡೆ
ಏನೋ ಸುಮಾರ ಕಂಡ್ರೆ ಕುಬೇರ್ ಅವ್ರೆ ನಿಮ್ದು
ನಮ್ೂಊರ್ ಕಡೆನು ಸುಮಾರ ಆಗಿದ ಅಂತೆ ಮಳೆ ಬರ್ತಿಲ್ಲ ಅಂತೆ
ಹಾ
ಏನ ಬಿತ್ತನೆ ಮಾಡಿಲ್ಲ ಅಂತೆ
ಹಾ ಹಾ
ಹ್ಮ ಈ ಮಳೆ ಬಂದ್ರೆ ಬಿತ್ತನೆ ಮಾಡ್ಬೋದ ಏನಪ್ಪಾ ಯಾಕೋ ತುಂಬಾ ಹೇ ಕೊಡ್ತಾ ಇದ್ದೆ ನಮ್ಗ ಊಗ್ಗಳಡೆೆಲ್ಲ ನೀರು
ಏನ್ ಮಾಡ್ತರಿ ಬಿತ್ತನೆ ಮಾಡಿದ್ರೆ
ಏನ್ ಬಿತ್ತನೆ ಮಾಡದ ನಾವು ಹ ಬಿಳಿ ಜೋಳ ಮಾಡ್ತೀವಿ ಮೆಕ್ಕೆಜೋಳ
ಬಿಳಿ ಜೋಳ ಮೆಕ್ಕೆೆ ಜೋಳ
ಸಜ್ಜೆ ಇದು ಸಜ್ಜೆ
ಬಿಳಿಜೋಳೆ ಅವ್ರೀ
ಏ ಬಿಳಿ ಜೋಳ ಗೊತ್ತಿಲ್ಲ ಅಮ್ರಾ
ಹಹ
ಈ ರೊಟ್ಟಿ ಮಾಡ ರೊಟ್ಟಿ ಜೋಳದ ರೊಟ್ಟಿ
ಹ್ಮ ಅದು ಮೆಕೇಜೊಳದ ಮಾಡ್ತಾರಲ್ಲವವಾ
ಮೇಕ್ಕ ಜೋಳದಲ್ಲ ಬಿಳಿ ಜೋಳ ಬಿಳಗ್ ಸಣ್ಣ ಸಣ್ಣ ಇರುತ ನೋಡಿ ಬಿಳಿ ಜೋಳ ಬೆಳ್ಳಗ ಇರುತ್ತೆ ನೋಡಿ
ಹಾ ಹಾ
ಏ ರೊಟ್ಟಿ ಮಾಡ್ತಾರಲ್ಲ ಅವ್ರರು ಜೋಳದ ರೊಟ್ಟಿ ಅಂತ ಉತ್ತರ ಕರ್ನಾಟಕದಲ್ಲೆಲ್ಲಾ
ಹಾ
ಆ ರಾಜೋಳ
ಹಾ ಹಾ ಹಾ
ಅಂದ್ರೆ ನಿಮ್ರ ಕಡೆ ಎಲ್ಲ ಅಕ್ಕಿ ರೊಟ್ಟಿ ಮಾಡಬಹೋೇ ನಾವು
ಹಾ ಅಕ್ಕಿ ರೊಟ್ಟಿ ಮಾಡ್ತೀವಿ ಎಲ್ಲಾ ರೊಟ್ಟಿ ಮಾಡ್ತೀವಿ
ಎಲ್ಲ ರೋಟ್ಟಿ ಜೋಳದ ರೋಟ್ಟಿ ಮಾಡ್ತೀರಾ
ಹೌದು ಜೋ ರೊಟ್ಟಿ ರಾಗಿ ರೊಟ್ಟಿ ಸಜ್ಜಾ ರೊಟ್ಟಿ ನವರಿ ರೊಟ್ಟಿ
ಎಲ್ಲ ಮಾಡ್ತೀರಾ
ಎಲ್ಲ
ಬಾ ಒಳ್ಳೆ ಆರೋಗ್ಯ ಒಳ್ಳೇದ್ರು ಅವೆಲ್ಲ
ಮುಂದೆ ಆರೋಗ್ಯದವ್ರೇ ನಾವು ತುಂಬಾ ಸೇಫ್ಟಿ ಎಲ್ಲ ನೋಡ್ಕೋತಿೀವಿ ನಿಮ್ ತರಾ ಅಕಿದ್ರ
ಹಂಗ್ರೆ ನಿ ಮಾರ್ಗ ತುಂಬಾ ಒಳ್ಳೇದ ಇದೆ
ಹೌದು
ಹಾ ಫುಲ್ ಹೆಲ್ದಿ ಆಗಿದ್ದೀರಾ
ನಿಮ್ ನಿಮ್ ಕಡೆ ಅವ್ರು ನಾಕ್ ಜನ ಬಂದ್ರು ಹೊಡಿತೀವಿ
ಹೊಡಿತೀರಿ ಹಂಗ್ರೆ ಈ ಬಾಡ್ರಿಗ್ ಹೋಗ್ಬಿಡ್ರಿ ನೀವು
ಬಾಡ್ರಿಗೆಗ ಕಿರ್ಲೆ ಮಾಡ್ತೀವಿ ಬನ್ನಿ
ನಮ್ ಇಂಡಿಯನ್ ಆರ್ಮಿ ಆಗ ಹೋಗ್ಬಿಡಿ ಬೇರೆ ಆಪೋಸಿಟ್ ಅವರ್ಗ್ ಹಾಕೊಂಡ್ ಹೂಮ್ರಂತೆ
ಅನ್ನತ್ರ
ಹಾ ಮತ್ತೆ ನಾಕ್ ಜನಾ ಶಕ್ತಿ ಇದೆ ಅಂತಂದ್ರೆ ಒಡಿ ಅಷ್ಟ್ ಶಕ್ತಿ ಇದ್ರೆ ಅಲ್ಲೇ ಪ್ರಯೋಗ ಮಾಡ ಪ್ರಯೋಗ ಮಾಡ್ಬೇಕಪ್ಪಾ ಇಲ್ಲಿ ಅಮಯೇಕ ಜರ ಮೇಲೆ ಯಾಕೆ ಪ್ರಯೋಗ ಮಾಡ್ತೀರಿ ನೀವು
ಅಲ್ಲೆಲ್ಲಾ ಗನ್ ಕೊಡ್ತಾರೀ ಗನ್ ಬಳೆ ಬಳ ನಮಗೆ ಕೈ ಯುದ್ದ್ಧ ಮುಷ್ಟಿ ಯುದ್ದ ನಮ್ದು
ಹಾಗ್ರೆ ನೀ ಹೇಳಿ ನನ್ ಗನ್ ಬೇಡ ನನ್ ಕೈಯೇ ನನ್ ಗನ್ ಬುದ್ದಿದ್ರೆ ಒಂದೇ ಹೊರ್ತಾ ಅಂತ ಹೇಳ್ ಗೊತ್ತ
ಅಲ್ಲೆಲ್ಲ ಆಪೋಸಿಟ್ ಅವರೆಲ್ಲ ಗನ್ ಇ ಕಳಿರ್ತಲ್ಲ ಆದ್ರೆ
ಗಂಜ ಇರ್ತ ಗಂ ಇಡ್ಕೊಂಡ ನಿಮ್ಮದ್ರ ನಿಮ್ ಕೈಿ ಐತಲ್ರರಿ
ಹ ಹಾ ಹಂಗಲ್ಲ ಹಂಗಲ್ಲ ನಿಮ್ ಅರ್ಥ ಆಯ್ತ
ಏ ಹಂಗ್ರ ನೀವ್ ಗನ್ ಹಿಡ್ಕಳಿ
ಹಂಗಲ್ಲ ಹಂಗಲ್ಲ ಏನ್ ಹೇಳ್ತೈತಂದ್ರೆ ಆ ಕಡೆ ರೋ ಮುಷ್ಟಿ ಯುದ್ದ ಮಾಡಕ್ ರೆಡಿ ಇದ್ರೆ ಮಾಡ್ಬೋದ್ರಿ ಅವ್ರು ಗನ್ನು ಇಡ್ಕೊಂಡ್ ನಾ ಮುಷ್ಟಿ ತಿಡ್ಕ ಒಡದ್ರೆ ಹೆಂಗ ಆಗ್ತದು
ಆದದ್ರೆ ನೀವ್ ಒಂದ್ ಮಾತಿಗ್ ಬರ್ಬೇಕ್ ಇವಾಗ
ಅದೇ ಅವರು ಅವರು ಮುಷ
ಅಲ್ಲಾ ನೀವೊಂದು ಡೀಲಿಗ್ ಬರ್ಬೇಕ ಏನಂತಂದ್ರೆ ಗನ್ನೆಲ್ಲಾ ಹಿಡ್ ಹಕಂಡು ಇದ್ದ ಒಳಗ್ ಬ್ಯಾಡ
ಹಾ
ಒಂದು ಹ ಹಾಗೆ ಎದ್ರಾಗಿ ಎದ್ರಾಗಿ ಬಂದು ಬರ ಕೈಯಿಂದನೆೇ ಹೊಡೆದಾಡೋದು
ಹ ಹಾ
ಆತರ ಇಲ್ಲಾ ಅಂತಂದ್ರೆ ಇನ್ನೊಂದು ಈ ಸ್ಪೋರ್ಟ್ಸ್ ಎಲ್ಲಾ ನಡೆಸ್ತಾರಲ್ಲ ಬು್ರ ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ಲ್ಲಿ ಎಲ್ಲ ಈ ಕುಸ್ತಿ ಕುಸ್ತಿ ಬಾಕ್ಸಿಂಗು
ಹಾ
ಅಂತದ್ ಕಡೆ ಹೋಗ್ಬೇಕಕ್ ನೀವು
ಹಾ ಹಾ ಹಾ
ಈ ಡಬ್ಲ್ಯೂ ಡಬ್ಲ್ಯೂ ಇ ಎಲ್ಲ ಆಡಸ್ತಾರಲ್ಲಾ ಆ ಒಂತ ಪ್ಲೇಸ್ ಅಲ್ಲಿ ಹೋಗಿ ಅವ್ರಗ್ ಹೋಗಿ ಹೊಓಡಿಬೇಕಪ್ಪಾ ನೀವು ಇಂಥ ಶಕ್ತಿ ಇದ್ರೆ ಹ ಮತ್ತೆ ಹೊಡಿಬೇಕ ಮತ್ತೆ ಈ ಶಕ್ತಿ ತಗಿ ಮಾಡ್ತಾರೆ ಮತ್ತೆ
ಶಕ್ತಿ ತಗೊಂಡು ನಿಮ ಒಂಂತರ ಮೇಲೆ ಬಲಪ್ರಯೋಗ ಮಾಡ್ತೀವಿ
ಏ ನಮ್ಮ ಹತ್ರ ಮೇಲೆ ಬೇಗ ಪ್ರಯೋಗ ಮಾಡ್ತೀರಿ ನೀವ ಶಕ್ತಿ ಇರ ತ್ರ ಹೋಗಿ ಬೆಲೆ ಪ್ರಯೋಗ ಮಾಡ್ಬೇಕ್ ನೀವು
ನಿಮ್ಮ ಹತ್ರ ಶಕ್ತಿನು ಇಲ್ಲ ಯುಕ್ತಿನು ಇಲ್ವಲ್ಲ ಅದಕ್ಕೆ
ಶಕ್ತಿನೂ ಇಲ್ಲ ಯುಕ್ತಿನು ಇಲ್ಲ ಹೌದವ್ರ ಮತ್ತ್ ನಿಮ್ದ ನೀವ್ ಸ್ವಪಡ ನನ್ಗೆ ಯಾಕೆ ಬಲ ಪ್ರಯೋಗ ಮಾಡಿ ನಮ್ಮನ್ ಯಾಕ ಚನಾಗಿದ್ದೌರ ದೂರ ಮಾಡ್ತೀರಾ
ಅದೇ ಏನು ಮಾಡದಿಲ್ಲ.
ಹಾ ಹ ಮತ್ ನಮಗೂ ಸ್ವಲ್ಪ ಕೊಡ್ಸಿ ಬ್ರೊ ನಿಮ್ಮೂರ್ ಕಡೆದ ಫುಡ್ ಇರ್ತಿಲ್ಲಾ ಶಕ್ತಿ ಬರೋಂತದ್ದು
ನಮ್ಮೂರ್ ಕಡೆ ಫುಡ್ ತಿನ್ಬೇಕುಂದ್ರೆ ಇದ್ ಮಾಡಿರ್ಬೇಕು ಯೋಗ ಮಾಡಿರ್ಬೇಕು ಯೋಗ
ಯೋಗ
ಹ್ಮ್
ಏನ್ ಯೋಗ ಮಾಡ್ಬೇಕು ದಿನ ಮಾಡ್ಬೇಕ ಯೋಗ
ಪುಣ್ಯ ಪುಣ್ಯ ಮಾಡಿರ್ಬೇಕ್ರೀ
ಪುಣ್ಯ ಮಾಡಿರ್ಬೇಕೇನ ಮಾಡ್ತಿನಿ ತಕೊಳ್ಳಿ
ಯಾವಾಗ ಮಾಡ್ತಾಳ
ಹ ಮಾಡ್ತೀವಿ
ಅಯ್ಯೋ
ನಮ್ಗ ಒಂ ನಮಗ ಒಂದ ಟೈಮ್ ಬರುತ್ತ ಈ ಪುಣ್ಯ ಮಾಡೋ ಟೈಮ್
ನೀವು ಪುಣ್ಯ ಮಾಡಿದ್ರೆ ಅಷ್ಟೇ ರೀ ನಮ್ ಫುಡ್ ಸಿಗದ ನಿಮಗೆ ಇಲ್ಲಾಂದ್ರೆ ಸಿಗಲ್ಲ
ಹೌದಾ ಈಗ ಏನ್ ಪುಣ್ಯ ಮಾಡಬೇಕು ಹೇಳಿ ನೀವು
ಒಳ್ಳೆ ಒಳ್ಳೊಳ್ಳೆ ಕೆಲ್ಸಗಳನ್ನು ಮಾಡ್ಬೇಕು ಬಡವರಿಗೆ ಸಹಾಯ ಮಾಡ್ಬೇಕು ಸಮಾಜಮುಖಿ ಕೆಲಸಗಳನ್ನ ಮಾಡ್ಬೇಕು
ಹ ಸಮಾಜ ಮುಖಿ ಕೆಲ್ಸ ಏನು ಬಡವ್ರಿಗೆ ಏನ್ ಸಹಾಯ ಮಾಡ್ಬೇಕು
ಪಠ್ಯ ಕಡೆಯ ವರ್ಗದವ್ರನು ಮು ಮುಖ್ಯವಾಗಿನಿಗೆ ತರ್ಬೇಕು
ತರ್ತಿದ್ದೀನಿ ತರ್ತೀನಿ
ಯಾವ್ ತರ್ತಿರಿ ನೀವೇ ಬಂದಿಲ್ಲ ಮುಖ್ಯವಾಹಿನಿಗೆ ನೀವೇ ತರ್ತಿರತ್ತೆ
ಬರ್ತೀನಿ ಬ್ರೋ ಮುಖ್ಯವ ನಿಮ್ಮ ಪಕ್ಕ ಬರ್ತೀನಿ
ಯಾವಗಾ ಬರ್ತಿರೋ ಏನೋ
ಹ್ಮ
ಹ್ಮ್
ಹ್ಮ
ನಗ್ತಿರಲ್ಲಿ ಏನೇ ಅಂದ್ರುವೇ
ನನ್ಗೆ ಹೇಳಿ ಬ್ರೋ ನೀವು ಇಂತ ಬಂದ್ ಮಾಡಿ ಇರ್ತಿ ಮುಖ್ಯವಾಣಿಗೆ ನೀನ್ ಬರ್ತೀರಾ ಈ ರೀತಿ ಮಾಡಿ ನೀವು ಶಕ್ತಿವಂತರಾಗ್ತೀರ ಶಕ್ತಿವರಾಗ್ತೀರಾ ನಾಲೆಜ್ ಆಗ್ತತಿರಾ ಅಂತ ಹೇಳಿ ನಮ್ಗೆ
ಮುಖ್ಯವಾಹಿಣಿಯಲ್ಲಿ ಬರ್ಬೇಕು ಅಂದ್ರೆ ಸಣ್ಣ ಸಣ್ಣ ಕೆಲ್ಸ ಮಾಡದ್ನ ಬಿಡ್ಬೇಕು
ಏನ್ ಸಣ್ಣ ಸಣ್ಣ ಕೆಲ್ಸ
ದರ್ಶನ್ ಒಂದು ಡೈಲಾಗ್ ಇದೆ ಗೊತ್ತನೆಂದ್ರಿ
ಗೊತ್ತಿಲ್ಲ ಏನು
ಜೀವನದಲ್ಲಿ ಮುಂದೆ ಬರ್ಬೇಕು ಅಂದ್ರೆ ಚಿಲ್ಲರೆ ಕೆಲಸ ಮಾಡದು ಬಿಡ್ಬೇಕು
ಚೀಲರೇ ಕೆಲಸ
ಹೋಡಿದ್ರೆ ಆನೇನೆ ಹೊಡಿಬೇಕು
ಸರಿ ಚಿಲ್ಲರೆ ಕೆಲ್ಸ ಮಾಡೋದ ಬಿಡ್ತೀವಿ
ಹಾ
ದೊಡ್ಡ ಕೆಲ್ಸ ಕೊಡೋರು ಯಾರು
ಅದೇ ಹೇಳ್ತಿಲ್ವ ಹೊಡ್ರ ಆನೇನೆೇ ಹೊಡಿಬೇಕರೀ ಸಣ್ಣ ಪುಟ್ಟದಕೆಲ್ಲ ಸ್ಕಿಚ್ ಹಾಕ್ಬಾರ್ದು
ಆನೆೇನೆ ಹೊಡಿಬೇಕಂದ್ರೆ ಆನೆ ಸಿಗ್ಬೇಕಲ್ಲ
ಇವಾಗ ನೀವು ಸಣ್ಣುಟ್ಟಕ್ಕ ಓದ್ತಾಯಿದೆರಲ್ಲ ಸಣ್ಣ ಪುಟ್ಟಕೆ ಓದಕ್ಕೆ ಹೋಗ್ಬಿಡಿ ಹೊಡದ್ರೆ ದೊಡ್ಡದನೇ ಹೊಡಿ ದೊಡ್ಡದೆ ಓದ್ತಾಯಿರಿ
ದೊಡ್ಡದಕ್ಕೆ ಓದ್ತಿನಿ ಆದ್ರೆ ಅಷ್ಟಕಂತ ಪೇಷೆನ್ಸ್ ಇರ್ಬೇಕಲ್ಲ ಅಷ್ಟ ಕಂತ ಟೈಮ್ ಇರ್ಬೇಕ ಓದ್ಬೇಕು ಅಷ್ಟಕಾಂತ
ಇರ್ಬೇಕು ಜೋಶ್ ಇರ್ಬೇಕು ಒಂದ್ ವರ್ಷ ಆ ಎರಡ್ ವರ್ಷ ಅಲ್ಲ ಆಡ್ದಾಗ್ ಮಾಡ್ತನಿ ನಾನು ಅಂತ ಉಮ್ಮಸ್ ಇರ್ಬೇಕು
ಹ
ನೋಗ್ತೀರ ನಿಮವು ಏನೋ ಸಿರಸ್ ತಗಳಲ್ಲ ಅದೇ ನಿಮ್ದ ತೊಂದ್ರ ಅದಕ್ಕೆ ನಿಮ್ಗೆ ಪುಣ್ಯ ಮಾಡಲ್ಲ ನಿಮ್
ಸರಿ ಇವಾಗ ಓದ ಕಷ್ಟ ಅಂತ ಆಗಲ್ಲ ಈಗ ಬೇರೆ ಪ್ಲಾನ್ ಹೇಳಿವ್ರ ನನ್ಗೆ ಇದನ್ ಮಾಡ್ರಿ ಹಂಗಾರ ಅಂತ
ನೀವೇ ಒಂದ ಯಾವ್ದ ಒಂದು ಪ್ಲಾನ್ ಹೇಳಿದ್ರಲ್ಲ ಅದನ್ನಲ್ಲ ಸಕ್ಸಿಡ್ ಆಗಿಲ್ಲ ಅಂದ್ರೆ
ಯಾವ ಪ್ಲನ್
ಕೋಟಿ ಹಾಕಿ ಕೋಟಿ ತೆಗಿ ಕೆಲ್ಸ ಹೇಳಿದಿರಲ್ರರಿ
ಹ್ಮ ಅಯ ಅದೆಲ್ಲ ಹೋಯ್ತು ಬಿ ಅದು ಮುಗ್ದೋದ ಅಧ್ಯಯ ಯಾಕ ತೆಗಿದೀರಾ ನಮ್ಗೆ
ಅಲ್ರರಿ ಕೋಟಿ ಹಾಕಿ ಕೋಟಿ ತೆಗಿಬೋದಲ್ಲ ಹತ್ ರೂಪಾಯಿ ಸಂಪಾದನೆ ಮಾಡದ್ ಕಷ್ಟ ಹತ್ ಸರಕ್ಕೆ ಸಂಪಾದ ಮಾಡೋ ಕಷ್ಟ
ಕೋಟಿ ಹಾಕಿ ಕೋಟಿ ತೆಗೋದಲ್ಲ ಅದ
ಅಲ್ಲ ಲಕ್ಷ ಹಾಕಿ ಲಕ್ಷ ತೆಗೆಯ ಈಜಿ ಕೋಟಿ ಹಾಕಿ ಕೋಟಿ ತೆಗೆಯ ಈಜಿ ಅಂತ ಹೇಳಿದ್ರಲ್ಲಾ
ಹಾ
ಹಂಗ ಮಾಡಿ
ಕೋಟಿ ಹಾಕಿ ಕೋಟಿಿದಕೆ ಆಗಲ್ಲ ಅವರು ಅದ್ರಲ್ಲಿ
ಮತ್ತೆ
ಏನು ಒಂದ ಸಾವಿರ ಎರಡು ಸಾವಿರ ಹತ್ತು ಸಾವಿರ ಅಷ್ಟ ಆಗ್ಬೋದು
ೋಟಿ ಆಾಕಿ ಹತ್ಸಾರ ತೆಗೆಬೋದ
ಅತ್ ಸಾರ ಆಗಲ್ಲ ಅನ್ಸುತ್ತೆ ಅಲ್ಲಿ ಕೋಟಿ ತೋರ್ಸೋದೇ ಇಲ್ಲ ಅಲ್ಲಿ ಬರದೇ ಇಲ್ಲ ಕೋಟಿ ಅಮೌಂಟ್
ಮತ್ತೆ
ಏನ್ ಒಂದು ಹದ್ನೈದು ಸಾವಿರ ಇಪ್ಪತ್ ಸಾವಿರ ನಾಲ್ತ್ ಸಾವಿರವರೆಗೂ ಅನ್ಸುತ್ತೆ ಲಕ್ಷದೊಳ ಕಡೆ
ಲಕ್ಷ್ಯ ೋಳಾಗ
ಹಾ ಲಕ್ಷದೊಳಗಡನೆ
ಕೋಟಿ ಹಾಕಿ ಲಕ್ಷ ತೆಗೆಬೇಕ
ಅಂದ್ರೆ ಏನು ಲಕ್ಷ ಹಾಕಿದ್ರೆ
ಹ್ಮ್
ನಿಮಗ್ ಬರೋದ್ ಮೂರ್ ಸಾವಿರ
ಹ
ಹಾ ಮತ್ತೆ
ೀ ಹಊರ ರೀ ಲಕ್ಷ ಹಾಕಿ ಯಾವನಾರ ಮೂರ್ ಸಾವಿರ ತಗಿತಾರ ಯಾರ ಬೇಕ ಅಷ್ಟ ದುಡ್ಡು ನಾವವು ಲಕ್ಷಾಕಿ ಪೋಟಿ ತೆಗಿತೀವಿವಿ
ಲಕ್ಷ ಕೋಟಿ ಬರಲ್ಲ ಹಂಗಾರೆ
ನಾವ್ ತಗತಿೀವಿ ನೋಡಿ ನಿಮ್ದು ವಳ ನಿಮ ನಿಮ್ ಐಡಿಯಾಗಳೆಲ್ಲಾ ಸರಿ ಇಲ್ಲಾ ನೀವು ಬೇರೆಯವ್ರಿಗೆ ಏನ ಹೇಳ್ಕೊಳ್ಳಿ ಬಾಯ್
ಹ ಅಲ್ಲ ನಿಮ್ದ ಸ್ವಲ್ಪ ಹೇಳೆ ನೀವಾದ್ರೂ ಸ್ವಲ್ಪ ಬೇರೆವ್ರಗ
ಓಕೆ ಓಕೆ ಬಾಯ್
ಹಾ ಸರಿ